ಬಾ
ನಮಸ್ಕಾರ ಸಖಿ
ಏನ್ ಮಾಡ್ತಾ ಇದ್ದೀರಾ?
ನಾವು ಮಲ್ಕೊಂಡಿದ್ದೀವಿ ನೀವೇನು ಮಾಡ್ತಾ ಇದ್ದೀರಾ?
ನಾನು ಮಲ್ಕೊಂಡಿದ್ದೀನಿ.
ಹೌದಾ ಊಟ ಆಯ್ತಾ ನಿಮ್ದು?
ಆಯ್ತು ನಿಮ್ದು?
ನಮ್ಮದು ಆಯಿತು
ಏನಾದೂ ಶಬ್ದ ಕೇಳಿಸ್ತಿದೆ?
ಗಾಳಿಯ ಶಬ್ದ
ಎಲ್ಲಿದ್ದೀರಾ ನೀವು? ಎಲ್ಲಿದ್ದೀರಾ?
ನಾವು ಕೊಠಡಿಯಲ್ಲಿ ಕುಳಿತುಕೊಂಡಿದ್ದೇವೆ.
ಗಾಳಿ ಇಲ್ಲದೆೇ ಇರುವ ಕಡೆ ಹೋಗಿ.
ಹೌದಾ ಸರಿ ಹಾಗಾದರೆ. ಇವಾಗ ಕೇಳುತ್ತದೆಯೇ?
ಹ್ಮ್ ಕೇಳಿಸ್ತಾ ಇದೆ.
ಹಾ ಸರಿ ಆಯ್ತು. ಏನು ಇಲ್ಲ ನೀವು ಹೇಳಬೇಕಲ್ವಾ ದೊಡ್ಡವರು
ಹ್ಮ ನೀವ್ ಹೇಳ್ಬೇಕಮ್ಮ ದಡ್ಡೋರ್ ನೀವು. ಏನ್ ಊಟ ಮಾಡುದ್ರಿ ಮಧ್ಯಾಹ್ನ? ನಿಮ್ಮ ವಸ -ವಸತಿ ನಿಲಯದ ದಲ್ಲಿ ಏನ್ ಕೊಟ್ಟಿದ್ರು?
ಅನ್ನ ಚಟ್ನಿ ತಿಂದ್ವಿ.
ಅನ್ನ ಚಟ್ನಿ ತಿಂದ್ರಾ.
ಹಾ ಬೆಳಗ್ಗೆ ಟೊಮೊಟೊ ಅನ್ನ
ಟೊಮೊಟೊ ಅನ್ನ ತಿಂದ್ರಾ
ಹೌದು
ಹ್ಮ್ ನಾನು ಬೆಳಗ್ಗೆ ಏನು ತಿಂದಿರ್ಲಿಲ್ಲ ಮಧ್ಯಾಹ್ನ ಅನ್ನ ಚಟ್ನಿ ತಿಂದೆ
ಆ
ಇವಾಗ ಹೊರಗಡೆ ಹೋಗಿ ಏನಾದ್ರೂ ತಿಂದ್ಕೊಂಡು ಬಂದೆ
ಹೌದಾ
ಹೊಟ್ಟೆನೆ ತುಂಬ್ತಾ ಇಲ್ಲ
ನಿಮ್ಮ ಧ್ವನಿ ಕಟ್ಟಾಗ್ತಾ ಇದೆ ರದ್ದ
ನೀವ ಹೋಗಿಲ್ವಾ ಹೊರಗಡೆ ನೀವು ಹೋಗಿಲ್ವಾ ಹೊರಗ್
ಇಲ್ಲ ಹೋಗಿಲ್ಲ ಇಲ್ಲ ಹೋಗಿಲ್ಲ ನನಗೆ ನಿಮ್ಮ ಧ್ವನಿ ಕೇಳುತ್ತಿಲ್ಲ
ಹೊರಗಡೆ ಹೋಗಿಲ್ವಾ
ಇಲ್ಲ ಹೋಗಿಲ್ಲ ಆಚೆಗಡೆ
ಆ ಯಾಕೆ
ಆ ಹೊರಗಡೆ ಹೋಗಿಲ್ಲ ನಾನು ಸುಮ್ಮನೆ ಬೇಜಾರುಾಯಿತು ಅದಕ್ಕೆ ಏನು ತನ್ ಕೊಂಡ್ ಬಂದ್ರಿ
ಇಗ್ ಕೇಳ್ಸ್ತಾದೀಯ ನನ್ನ ದ್ವನಿ ಕೇಳ್ತಿದಿಯ
ಇವಾಗಲೂ ಹಾಗೆ ಆಗ್ತಾ ಇದೆ ಕೆವ ದಿಸ ನ
ನಾನು ಹ ಕು
ಹೌದಾ ಸರಿ ಹಾಗಾದ್ರೆ
ಕೇಳ್ಸ್ತಾದೀಯ
ಇಲ್ಲ ಆ ಇವಾಗ ಕೇಳ್ತಾ ಇದೆ
ನಾನು ಪಾನ್ಕ ಕುಡ್ದೆ
ಹಾ
ಮತ್ತೆ ಬೋಂಡ ತಿಂದೆ ಬೋಂಡಾ ಬೋಂಡಾ ಹ್ಮ್ ಸದ್ಯಕ್ಕೆ ಇಷ್ಟೇ ಮತ್ತೆ ಏನು ಇಲ್ಲ ನೀವೇನು ತಿಂದಿಲ್ವಾ ಕ ಇವಾಗ ಕೇಳಿಸತಿಲ್ವಾ ಕೆಳ್ಸ್ತಿದೆ ತಾನೇ ಹ್ಮ್
ಹ್ಮ್
ಮತ್ತೆ ನಿಮ್ಮ ವಿದ್ಯಾಭ್ಯಾಸ
ನನಗೆ ಚಳಿ ಆಗ್ತಾ ಇದೆ ಪರವಾಗಿಲ್ಲ
ಹ್ಮ್ ನಾಳೆ ಪರೀಕ್ಷೆಗೆ ಹೇಗೆ ಸಿದ್ಧರಾಗಿದ್ದೀರಿ
ಪರವಾಗಿಲ್ಲ
ಪರವಾಗಿಲ್ಲವೇ ನಾನು ಸಹ. ತಕ್ಕ ಮಟ್ಟ ಒಟ್ಟಿಗೆ ಓದಿದ್ದೇನೆ.
ನೀವು ಮತ್ತೆ ನಿಮ್ಮ ಗೆಳತಿ. ಜೊತಲ್ಲ ಓದ್ ಓದ್ತಾ ಇರ್ತೀರಾ ಅಲ್ವಾ.
ಏ ಇಲ್ಲಪ್ಪಾ ನಾನು ಬೇರೆ ಓದುತ್ತೇನೆ. ಅವರು ಬೇರೆ ಓದುತ್ತಾರೆ.
ಹೌದಾ.
ಹ್ಮ್ ಒಟ್ಟಿಗೆ ಓದುವುದು ಸಾಧ್ಯವೇ ಇಲ್ಲ.
ಹಾಗಾದರೆ ಮತ್ತೆ ಏನು ಸಮಾಚಾರ.
ಮತ್ತೆ ನೀವೇ ಹೇಳ್ಬೇಕು.
ಹಾಂ ನೀವು ಯಾವಾಗ ಊರ ಕಡೆ ಹೋಗುವುದು.
ಇನ್ನು ಗೊತ್ತಿಲ್ಲ ಯಾವಾಗ ಅಂತ ನೀವು.
ಲಾ ಹ ನನಗೂ ತಿಳಿದಿಲ್ಲ. ನಾನ ಶುಕ್ರವಾರ ಪರೀಕ್ ಕ್ಷೆ ಮುಗಿದ ನಂತರ ಹೋಗುವ ಅಂತ ಅನ್ಕೊಂಡಿದ್ದೇನೆ.
ಹ್ಮ್. ಹೋಗಿ ಬರುವುದು.
ಮಂಗಳವಾರ.
ಊರಿ ಹೋಗಿ ಅಲ್ಲೇ ಏನ್ ಮಾಡ್ತೀರಾ ಇಲ್ಲೇ ಇರಿ. ಸ್ವಲ್ಪ ವಿಶ್ರಾಂತಿ ತೆೆಗದುಕೊಂಡು.
ಇಲ್ಲಿದ್ದೇನ್ ಮಾಡೋಣ ಹಬ್ಬ ಎಥ ವಿಶ್ರಾಂ ತಿ ಮರ್ಯಾ
ಅಲ್ಲಿ ಊರಿಗಿ ಹೋದ್ರೆ ಬರೀ ಕೆಲ್ಸ.
ಇಲ್ಲಿದ್ದರೆ ನನಗೆ ವಿಶ್ರಾಂತಿ ಸಿಗುವುದಕ್ಕಿನ್ನ ಸಂಕಟವೇ ಜಾಸ್ತಿ.
ಎಂತಕ್ಕೆ ಸಂಕಟ.
ನನಗೆ ಕೈ ಕಾಲು ಕಟ್ಟಿದ ಹಾಗೆ ಆಗುವುದು.
ಹ್ಮ್ ಹಿಂದಿನ ದಿನ್ಗಳಲ್ಲಿ ನನಗೂ ಹಾಗೇ ಆಗುತ್ತಿತ್ತು. ಈಗ ನಮ್ಮ ನಮ್ಮ ಕೊ ಠಡಿಯಲ್ಲಿ ತುಂಬಾ ಒಳ್ಳೆ ಗೆಳತಿಯರು ಸಿಕ್ಕಿದ್ದಾರೆ. ಹಾಗ ನನಗೆ ಊರಿಗೆ ಹೋಗಲು ಮನಸ್ ಆಗಲ್ಲ.
ಹ ನಮ್ಮ ಕೊಠಡಿಯಲ್ಲೂ ಇದ್ದಾರೆ. ಅವರು ನಮ್ಮ ಜೊತೆ ಜಾಸ್ತಿ ಮಾತನಾಡುವುದಿಲ್ಲ ಏನು ಇಲ್ಲ. ನನ್ನ ತಂಗಿ ಒಬ್ಬಳ ಇದ್ದಾಳೆ ಅವಳು ಈಗ ಸದ್ಯಕ್ಕೆ ಊರಿಗೆ ಹೋಗಿದ್ದಾಳೆ.
ಊರು ಊರು ಮೈಸೂರು.
ಹೌದು ಇಲ್ಲ ಅಂದ್ರೆ ತುಂಬಾನೇ ಬೇಜಾರಾಗುತ್ತದೆ ನನಗೆ.
ಹಾ.
ನಿಮ್ಮ ಧ್ವನಿ ಕೇಳುತ್ತಿಲ್ಲ ನನಗೆ. ನೀವು ಎಲ್ಲಿದ್ದೀರಾ.
ಅಂದರೆ ಸರಿ ಹೋಗುತ್ತೆ ಬಿಡಿ.
ಆ. ಅವರು ಯಾವಾಗ ಬರ್ತಾರೆ ಅಂತ ನನಗೆ ತಿಳಿದ್ದಿಲ್ಲ. ನಾನು ಕರೆ ಮಾಡಿದ್ದೆ ಅದು ಹೋಗಲಿಲ್ಲ.
ಅದೆ ಸರಿ ಹೋಗುತ್ತೆ ಬಿಡಿ ಈಗ ಕೇಳಿಸ್ತಾ ಇದ್ಯಾ ಕೇಳಿಸ್ತ ಇಲ್ವಾ ಇವಾಗ
ಇದೆ ಇವಾಗ ಕೇಳ್ತಾ ಇದೆ
ಕೇಳಿಸ್ತಿಲ್ವ ಈಗ ನಮ್ಮ ವಸತಿ ನಿಲಯದಲ್ಲಿ ಸ್ವಲ್ಪ ತೊಂದರೆ
ಆ
ಹ್ಮ್
ಹಾ ಸರಿ ಚಹಾ ಕುಡಿದ್ದೀರಾ ಗೆಳತಿ
ಚಾಹ ಏನ್ ಏನ
ಚಹಾ ಕುಡಿದಿರಿ ನಾವು ಇಲ್ಲಿ ಚಹಾ ಕುಡಿಯುವುದಿಲ್ಲ
ಹ್ಮ್ ನಾನು ಇವತ್ತು ಕುಡಿದಿಲ್ಲ
ನೀವು ಇವತ್ ಅಷ್ಟೇ ಕುಡಿಯೋದಿಲ್ವಾ
ಹ್ಮ್ ಇವತ್ತು ಹೊರಗಡೆ ತುಂಬಾ ತುಂಬಾ ತಿಂಡಿ ತಿಂದೆ ಅದಕ್ಕೆ ನನಗೆ ಕುಡಿಯಲು ಮನಸ್ಸಾಗಲಿಲ್ಲ ಆದ್ದರಿಂದ ಇವತ್ತು ನಾನು ಚಹಾವನ್ನು ಕುಡಿದಿಲ್ಲ
ನಾನು ಬಂದು ಇಷ್ಟು ವರ್ಷಗಳಾದರೂ ಸಹ ಇಲ್ಲಿ ಇಲ್ಲಿ ಚಹಾ ಕುಡಿದೇ ಇಲ್ಲ
ಹ್ಮ್ ಅದು ಉತ್ತಮ ಬಿಡಿ ಅದು ಕುಡಿದರೂ ಬರೀ ನೀರೇ
ಹೌದು ನೀರು ಸಕ್ಕರೆ ಬಿಟ್ಟರೆ ಇನ್ನೇನು ಇರುವುದಿಲ್ಲ
ಇನ್ನೇನು ಇರುವುದಿಲ್ಲ ಮುನ್ನೂರು ಜನಕ್ಕೆ ನಮ್ಮ ನಮ್ಮ ವಸತಿ ನಿಲಯದಲ್ಲಿ ಮುನ್ನೂರು ಜನಕ್ಕೆ ಬರೀ ಅರ್ಧ ಲೀಟ್ರ ಅರ್ಧ ಲೀಟ್ರ ಹಾಲ್ ಹಾಕ್ ಹಾಕ್ತಾರೆ ಅಷ್ಟೇ.
ಅರ್ಧ ಲಿಟರ್ ಆಷ್ಟೇನಾ.
ಅಷ್ಟೇ ನಿಮ್ಮ ವಸತಿ ನಿಲಯದಲ್ಲಿ ಎಷ್ಟು ಆಕ್ತಾರೆ.
ನನಗೆ ತಿಳಿದಿಲ್ಲ ನಾನು ಹೋಗಿದ್ರೆ ತಾನೇ ಕುಡಿಯೋಕೆ.
ಹ್ಮ್ ನಮ್ಮ ವಸತಿ ನಿಲಯದಲ್ಲಿ ಹಾಗೆ.
ತುಂಬಾ ತುಂಬಾ ಚಿಪುಣತನ ಮಾಡ್ತಾರೆ. ತುಂಬಾ ಅಂದ್ರೆ ತುಂಬಾ ಜಿಪುಣತನ ಮಾಡ್ತಾರೆ ಹ ಹೌದು ಹೌದು ತುಂಬಾ ಜಿಪುಣತನ ಮಾಡ್ತಾರೆ ನಮ್ಮ ವಸತಿ ನಿಲಯದಲ್ಲಿ.
ಉಳಿದ ದುಡ್ಡೆಲ್ಲ ಇಟ್ಕೊಂಡು ಏನು ಮಾಡ್ತಾರೆ ಹಾಲು ತರೊದಾ
ಅವರವರ ಮನೆ. ಮನೆ ಖರ್ಚನ್ನು ನಿಭಾಯಿಸಿಕೊಳ್ಳುತ್ತಾರೆ ಅಷ್ಟೇ ಇನ್ನೇನು ಮಾಡಲು ಸಾಧ್ಯ. ಅವರು
ಅದು ಸರಿ
ಮತ್ತೆ ಇನ್ನೇನ್ ಸಮಾಚಾರ
ಏನುೂ ಇಲ್ಲ ಸಖಿ ನೀ ಹೇಳಿದರೆ ಕೇಳುವ
ಹ್ಮ್ ನಾವು ನಮ್ಮ ಮುಂದಿನ ಮಾತುಕತೆಯನ್ನು ಮತ್ತೆ ಕರೆ ಮಾಡಿದ ನಂತರ ಇ ಮಾತನ್ ನ ನಡೋಣ
ಸರಿ ಸಖಿ ಆಯಿತು
ತೀರಿ
ನಿಮ್ಮ ವಾಯ್ಸ್ ಕೇಳುತ್ತಿಲ್ಲ ಹ ಧ್ವನಿ ಕೇಳುತ್ತಿಲ್ಲ ನನಗೆ
ನಾವು ನಮ್ಮ ನಮ್ಮ ಕರೆಯನ್ನ ಮುಂದಿನ ಕರೆಗಳಲ್ಲಿ ಮಾತಾಡೋಣ ಸರಿ ಸರಿ ಬಾಯ್ ಹ
ಸರಿ ಸಖಿ ವಂದನೆಗಳು